ಹಲೋ
ಹ್ಮ್
ಹಲೋ ಏನೆಲ್ಲ ಸಗನ ಗೊತ್ತಿದ್ವಿ ನೀವು ಹಾ ಹೇಳಿ ಹಲೋ ಹಲೋ ಹಲೋ ಹಲೋ ಹ ಹಲೋ ಹಲೋ ಹಾ ಹೇಳಿ
ಹ್ಮ ಕೇಳಿಸ್ತಿದ್ದೇನ
ಹಾ ಕೇೇಳಿಸ್ತಿದೆ ಅದೇ ಇವತ್ತು ಅಾಡಾ ಪೇಪರ್ ಆಯ್ತಲ್ಲ
ಹಾ
ಅದರ ಬಗ್ಗೆ ಡಿಸ್ಕಸ್ ಮಾಡಬೇಕಿತ್ತು ಹ್ಮ್
ಇವತ್ತಡ ಪೇಪರ್ ಈಸಿ ಇತ್ತು ಹೇಳ್ಬೇಕಂದ್ರೆ
ಓ ಹೌದಾ ಏನ್ ಕುಖಷನ್ ಕೊಟ್ಟಿದ್ರು
ಆಲ್ಮೋಸ್ಟ್ ಅದರಲ್ಲಿ ಕ್ವಶ್ನ್ಸ್ ನಮಗೆ ಮಾಡಲ್ ಪೇಪರಲ್ಲಿ ಬಂದಿದ್ದಾರೆ ಅದೇ ಕ್ವಶ್ನ್ಸ್ ಕೊಟ್ಟಿದ್ರು
ಹಾ ಓಕೆ ಹದಾ ಏನೇನ್ ಹೇಳ್ತೀರಾ
ಅದರಲ್ಲಿ ಕ್ವೆಶನ್ಸ್ಂ ಅದರ ಜಾಸ್ತಿ ಕ್ವಶನ್ಸ್ ಕೊಟ್ಟಿದ್ದೆ ನಮಗೆ ಮಾಡೆಲ್ ಪೇಪರಲ್ಲಿ ಇದ್ದವಲ್ಲ ಅದೇ ಕ್ವಶನ್ಸ್ ಇದವು ಅದರಲ್ಲಿ ಫಸ್ಟ್ ಬಂದಿದ್ದ ನಮಗೆ ಆಲ್ಗರಿದ ಮೇನ್ ನಮಗ ಏ ಇಂಪಾರ್ಟೆಂಟ್ ಇತ್ತು ಆಲ್ಗರಿದಮ ಅಂದೆ ಏನು ಡಿಸೈನ್ ಆಫ್ ದಿಲ್ಗರ್ ತಪ್ ಕೊಟ್ಟಿದ್ರು
ಅದಾದನ್ನೆಲ್ಲ ಬ್ರೂಡ್ ಫೋಸ್ಟ್ ಟೆಕ್ನಿಕ್ ಬಗ್ಗೆ ಕೊಟ್ಟಿದ್ರು
ಹಾ ಅದು ಆಲ್ಗರಿ ದಂಬರಿ ಬೇಕಾ
ಹಾ ಅದಕ್ಕ ಅ ಗರಿ ತಂಬರಿ
ಅನಾಲೈಸಿಸ್
ಯಾವುದಕ್ಕೆ
ಬ್ರೂಟ್ಫೋಲ್ ಬ್ರೂಟ್ ಅಪ್ರೋಚ್
ನೋಡ್ ಫೋರ್ಸ್ ಟೆಕ್ನಿಕ್ಕಿಗೆ ಆಲ್ ಕರಿದ ಬರ್ದು ಮತ್ತುತ್ತ ಅದಾದರೆ ಏನು ಅಂತ ಎಲ್ಲ ಬರೆದು ಅಷ್ಟೇ ಮತ್ತೆನ್ನೇನು ಕೇಳಿಲ್ಲ ಮತ್ತೆ ಟೈಮ್ ಕಾಂಪ್ಲೆಕ್ಸ್ ಟೈಮ್ ಎಫಿಷಿಯೆನ್ಸಿ ಕೇಳಿದರು
ಮತ್ತೆ ಏನ್ ಕೊಟ್ಟಿದ್ರು
ಮತ್ತು ಅದು ಬಿಟ್ಟರೆೆ ಆಕ್ವೆೇಷನ್ಸ್ ಬಿಟರೆ ಟವರ್ಸ ಫೋನ್ಐ ಅಂತ ಕೊಟ್ಟಿದರು ಅದು ಈಸಿ ಇತ್ತು ಅದುಷ್ಟ ಟೈಮ್ ಎಫಿಶಿಯನ್ಸಿ ಕಂಡುಿಡಿಬೇಕಿತ್ತು ಅದು ಮತ್ತೆ ಅದರದ್ದು ಟೈಮ್ ಆರ್ಗನಿಸಮ್ ಬರಿೀಬೇಕಿತ್ತು ಮತ್ತೆ ಜನರಲ್ ಪ್ಲಾನ್ ಬರೀಬೇಕಿತ್ತು
ಅಂದರೆ ಲೈಕ್ ಡಯ್ಯಾಗ್ರಾಮ್ ಬಿಡಿಸಿ ಬರಯೋದಾ
ಹೌದು
ಹ ಹೌದಾ ಆಮೇಲೆ
ಅದಾದ್ಮೇಲೆ ನೆಕ್ಸ್ಟು ಸೆಕೆಂಡ್ ಪಾರ್ಟೆಲ್ಲ ನಾನ ಅದು ಅಟೆಂಡ್ ಮಾಡಿದ್ದೀಿಲ್ಲ ಅಷ್ಟು ಕ್ಲಿನಾಗಿ ಗೊತ್ತಿಲ್ಲ
ಹಾ ಓಕೆ ಸೆಲೆಕ್ಷಕ್ಷನ್ ಸೋಟು ಅದಕ್ಕೆ ಆಲ್ಗರಿದಮ್ಸ್ ಬರೆದು ಸಾರ್ಟ್ ಮಾಡ್ಬೇಕು ಕೂ ನಂಬರ್ಸನ ಎಲಿಮೆಂಟ್ಸ್ ಟು ಡಿಸೆಂಡಿಂಗ್ ಪೌಡರು
ಹಾ
ಓಕೆನಾ ನೆಕ್ಸ್ಟ್ ಟ ನೆಕ್ಸ್ಟ್ ನೇನ್ ಪಿಲ್ಲ ಹ್ಮ್
ಮತ್ತೆ ಈ ಸೆಲೆಕ್ಷನ್ ಸ್ಟಾರ್ಟ್ ಆದ್ಮೇಲೆ ಅದ್ರಲ್ಲಿ ಕೇಳಾದ್ಮೇಲೆ ಎಲ್ಲಿ ಹೆಂಗ ಕೊಡ್ತೀರ ಅನ್್ರ ಸಿಕ್ಕಿಂಡ್ ಮಾಡ್ಬೇಕಿಲ್ಲ ನನ್ಗೆ
ಹ ಏನು
ಇನ್ಸೆರ್ಷನ್ ಸೋಟಾ
ಇನ್ಸೆನ್ ಸಾರ್ಟ್ ಅಂತ ಅಂದ್ರೆ ಇನ್ಸಕ್ಷನ್ ಸಾರ್ಟ ಅಂದ್ರೆ ಏನಂತ ಕೇಳಿದ್ರು
ಹ್ಮ
ಅದ ದಾಲ್ರಿದ ಬರಿೀಬೇಕು ಅದು ಹಿಂಗ್ಬೇಕು ಅನ್ನೋದು ಸೇಮ್ಸೆಂಡಿಂಗ್ ಆರ್ಡರ್ ಟ ಡಿಸೆಂಡಿಂಗ್ ಆರ್ಡರ್ ನ ಮಾಡ್ತೀವಿ ಶಾರ್ಟ್ ಮಾಡ್ತೀವಿ
ಹ ಅಂತ ಅ್ಮೇಲೆ ಹಲೋ ಹಲೋ
ಹಾ
ಹಲೋ
ಹೇಳಿ ಹಲೋ
ಹಲೋ ಹಲೋ
ಹಲೋ
ಹಲೋ
ಹಲೋ ಹ್ಮ್ ಇ ಇನ್ಸೆಕ್ಷನ್ ಶಾರ್ಟ್ ಕೊಟ್ಟಿದ್ರು ಇನ್ಸೆಕ್ಷನ್ ಸಾರ್ಟ್ ಆದ್ಮೇಲೆ ಹ ಇದು ಟಿ ಎಸ್ ಪಿ ಕೊಟ್ಟಿದ್ರು ಟ್ರಾವೆಲ್ಲಿಂಗ್ ಸೇಲ್ಸ್ ಮ್ಯಾನ್ ಟಾಫಿಕ್ ಅಂತ
ಹ್ಮ ಹ್ಮ್
ಯ್ತ ಅದನ್ನ ಯೂಸ್ ಮಾಡ್ಕೊಂಡು ಅದೇ ಅದನ್ನ ನಾವು ಟ್ರಾವೆಲ್ಸಿಂಗ್ ಸೇಲ್ಸ್ಮ್ಯಾನ್ ಪರ್ಸನ್ ಪ್ರಾಫಿಟ್ ಅಂತ ಬಂದರೆ ಫಸ್ಟು ಒಂದು ನೋಡನ ಶಾರ್ಟೆಸ್ ಶಾರ್ಟೆಷ್ಟ್
ಪಾಕ್ನ ವಿಸಿಟೆಡ್ ಮಾಡಿ ಅದಾದ್ಮೇಲೆ
ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ